ಹಲೋ
ಹೇಳ್ರಕ್ಕಾ ಆರಾಮಿದಿರಾ?
ಆರಾಮದಿನೀ ನೀರ ಆರಾಮದಿಯೇನಮ್ಮ.
ಹ್ಮ್ ನತ್ತೆ ಆರಾಮದಿವಿ ನೀನು ನಿನ್ ಮಗಳು ಎಲ್ಲರೂ ಚೆನ್ನಾಗಿದ್ದೀರಾ?
ಎಲ್ಲ ಆರಾಮದಿವಿ ನೋಡಮ್ಮ ಊಟ ಆಯ್ತಾ?
ಹೂಂನಕ್ಕ ಊಟ ಮಾಡಿದ್ವಿ ಈಗ ಜಸ್ಟ್ ಮಾಡಿದ್ ನೋಡ ನಾನು.
ಏನ್ ಮಾಡಿದ್ಯಮ್ಮಾ ಅಡಿಗಿ?
ಅಡಿಗಿ ಇದು ಕಟ್ಟಿನ ಸಾರು ಕಟ್ಟಿನ ಸಾರು ಮುದ್ದಿ ಮಾಡಿದ್ವಕ್ಕ.
ಮುದೆ ಮಾಡಿದ್ರ ಏನ್ ಬಾಳ ಬಸಿ ಆಗ್ಬಿಟ್ಟಿ ಈ ಹಬ್ಬದಾಗ ಬಾಳ ಜೋರ ಆಗ್ಬಿಟ್ಟಿದ ಮೊಹರಂ ಹಬ್ಬ್ದಾಗ.
ಹುಂ ನಕ್ಕ ನಾವ್ ಹಬ್ಬ ಫೇಮಸ್ ಮಾಡ್ತೀವಿ ಹಬ್ಬ ಮೋರಮ್ಮ ಹಬ್ಬ ಎರಡ ದಿನ ಮಸ್ತ್ ಮಾಡ್ತೀವಿ. ಚೆನ್ನಾಗ್ ಮಾಡ್ತೀವಿ ಅಂದೆ ಹ್ಮ್.
ನೀವ್ ಊರಾಗ ಜೋರ್ ಮಾಡ್ತಾರೆನಲ್ಲಾ ಇದ ಹಬ್ಬ.
ಹೂನಕ್ಕ ಜೋರ್ ಮಾಡ್ತಾರ ಒಂದ ಮಾರ್ಲಿದಿನ ಕತ್ಲ ರಾತ್ರಿ ಮತ್ತೆ ದೇವ್ರ ಸಾಯ ದಿನ ಫುಲ್ ಹಬ್ಬ.
ಹೌದಾ ನಾವ್ ಈ ಕಡೆ ಸೈಡ್ ಎಲ್ಲಾ ಮಾಡದಿಲ್ಲಮ್ಮ ನಮ್ ಕಡಿಗೆಲ್ಲ ಸುಮಮ್ಮನೆ ಹೋಗಿ ಸ ಕ್ರಿ ಓಚ್ಸ್ಕೊಂಡ ಬರ್ತೀವಿ ಮನೆಗೊಳಗ ಏನು ಮಾಡದಿಲ್ಲ.
ಹ್ಮ್ ಹ್ಮ್ ನಾವಿನ ಏಳ ದಿನ ಸವಾರಿ ದಿನ್ಲಿದ್ದೆನೆ ಹಬ್ಬ ಸ್ಟಾರ್ಟ್ ಆಗ್ಬಿಡ್ತದ್ ಅಕ್ಕಾ ನಮ್ದ.
ಹೌದಾ ಹೆಂಗ ಮಾಡ್ತ
ಹ್ಮ್ ನಾವ್ ಏಳ ದೀನ್ ಸವಾರಿ ದಿನ ಹಿಂದಿನ ದಿನ ಒಷ್ಟು ಕಷ್ಟ ಏಳ ದೀನ್ ಸವಾರಿ ನಾಳೆಂತ ಐತಂದ್ರ ಇವತ್ ನೆಂತಲಿ ಎಲ್ಲಾ ಮುಗಸ್ಕೊಂಡ ಬಿಡ್ತೀವಿ ಅಂದ್ರೆ ಮೂರ್ ದಿನ ಮುಂದಿರ್ಸ್ಲ ಮನೆ ಬಳದ್ ಬಿಡ್ತಿವಿ.
ಗುದ್ದಿ ಹಾಕಿ ಐದ ದಿನದಾಗ ಮೊದ್ಲಿ ಮನೆಗಳ ಬಿಡ್ತೀವಿ ನಾವು ಮನೆಯ ಎಲ್ಲ ಬಳೊಂದು ಹಾಸಿಗಿ ಎಲ್ಲಾ ಪ್ರತಿಯೊಂದು ಕ್ಲೀನ್ ಮಾಡಿಬಿಡ್ತೇವ್ರಿ.
ಹಲೋ. ಹಲೋ ಹಲೋ ಹಲೋ. ಹಲೋ ಹಲೋ. ಹಲೋ. ಹಲೋ.
ಹಲೋ.
ಅಕ್ಕಾ ಕೇಳಸ್ತಾ ಇಲ್ಲ?
ಆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಂಗ ಆಯ್ತಮ್ಮ ಇವಾಗ ಕೇಳಿಸ್ತಿದೆ ಹೇಳು
ಹ್ಮ್ ನಾ ಹೇಳ್ದೇನೆ ಸರಿ ಹಿಂದಿನ ದಿನ ನ ಒಂದ್ ಎರಡು ದಿನ ಮುಂಚೆನೆ ಎಲ್ಲಾ ಮನೆ ಎಲ್ಲ ತೊಳ್ಕೊಂಡ್ ಹಾಕೊಂಡ್ಬಿಡ್ತಿವಿ ಅಂದ್ರೆ ಪೇಂಟ್ ಮಾಡ್ತತಿವಾ ಯಾಕಂದ್ರ ಹಬ್ಬ ದೊಡ್ಡದ ಮಾಡ್ತವಿ ಇದನ್ನ
ದೊಡ್ಡದು ಮಾಡ್ತಿರಾ ನಿಮ್ಮ ಊರಾಗಿದ್ದ
ಹೂ ನ ಅಕ್ಕಾ ದೊಡ್ಡದ ಮಾಡ್ತೇವಿ.
ಎಲ್ಲ ಪೇಂಟ್ ಎಲ್ಲ ಹೊಡ್ಕೊಂಡ್ಂಬಿಟ್ಟೇನಲ್ಲಾ ಮನೆ ನೀನು.
ಹ್ಮ್ ಏಳು ದಿನ ಐದ ದನ್ದಾಗ ಒಟ್ಟು ಗುದ್ಲಿಕ ಐದ ದನ್ದಾಗ ಪೇಂಟ್ ಎಲ್ಲ ಹೊಡೆದ್ ಬಿಡ್ತಿವಾ ಅಕ್ಕಾ.
ಹಾ ಹಾ ಹಾ.
ಎಲ್ಲ ಹೊಡೆದ ಮನೆ ಒಂದು್ ಸಾಮಾನ ಅಲ್ಲ ನಂಗೆ ಎಲ್ಲ ತೊಳದು. ಆಮೇಲೆ ಏಳು ದಿನ ಸವ ದಿನ ಹುಡುಗ್ರಲ್ಲ ರಾಮಲ್ಲಿಗ್ ಹೋಗಕಾರ ಅಲ್ಲಿ ಗುಡ್ಡದಕ.
ಅಲ್ಲಿ ಗುಡ್ದದಲ್ಲಿ ಮಾಡ್ತಾರಾ ನಿಮ್ಮ ಮೂರಾಗ.
ಇಲ್ಲ ಗುಡ್ಡಕ್ ಹೋಗಿ ಬರ್ತಾರತ್ತ ಅಲ್ಲಿ ಸವರಿ ಚೆನ್ನಗಿರ್ತ ಅಲ್ಲಿ ದೇವಸ್ಥಾನ ಒಂದೇ ದವರು ಇದ್ರ ಚಂತೆಲ್ಲಿ ಬಾರಿ ಚೆನ್ನಾಗಿರ್ತತಿ. ಅಲ್ಲಿ ಅಲ್ಲಿ ಹೋಗಿ ಸಕರೆ ವಸ್ಗುಂಡ್ ಬರತಾರೆ. ಡ್ರಲ್ಲ ನಡಕ ನಡ್ಕೊಂತ ಉಕಾರ ಒಂದ್ ಎಷ್ಟು. ಏ ಸಣ್ಣೂಡೂರ್ ಸಣ್ಣ ಸಣ್ಣ ಕುೂಕಾರ್ ಹಂಗ ನಡಕಂತ ಇಲಿಲ್ದಾ.
ಗಂಡು ಹುಡುಗ ಅಲ್ಲಿ ರಾಮಲು ಸ್ವಾಮಿ ಅಂತಾರಲ್ಲ ಅಲ್ಲಿ.
ಹ್ಮ್ ಅಲ್ಲಿಗೆ ಹೋಕಾರ. ಹ ಹಿಂಗ ಗುಡ್ಡ್ದಾಗ ಹಕಾರ ಅಂದ್ರ ನಮ್ಮರ್ ಹಿಂಗ ನಮ್ದ ಗುಡ್ ಐತಲ್ಲಾ. ಹಿಂಗ ರಸ್ತೆಗ್ ಮೇನ್ ರಸ್ತೆ ಬೈಕ್ ತಗೊಂಡ್ ಹೋಗಲ್ಲ ಗುಡದಾಗ ನೆಡ್ಕಂತಸ ಹುಡುಗರು. ಹ ಹ್ಮ್ ಹಂಗ ಹೋಗಿ ಅಲ್ಲಿ ಬಯಸ. ಅಲ್ಲಿ ವಯಸ್ಸಕಂಡ ಬರ್ತಾರ ಸಕ್ರೆನು.
ಐದ್ ದಿನಕ್ಕ.
ಏಳು ದಿನಕ್ಕೆ.
ಏಳ ದಿನಕ್ಕಿ ಏಳ ದಿನದ ಸವಾರಿ ಎಂತ ಮಾಡ್ತಾರಲ್ಲಾ.
ಹ ಸಾವಿರ ಆಯತ ಮಾತ್ರಲ್ಲ ಅವಾಗ ವಯಸ್ಸಿಗೆ ಬರ್ತಾರೆ ಅಲ್ಲಿ ವಯಸ್ಸಗೆ ಬಂದು ಇಲ್ಲಿ ನಮ್ಮೂಊರಾಗ ವಯಸ್. ಬಂದು ಅವೆರಡು ಸಕ್ಕರೆ ಮಿಕ್ಸ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು.
ಹ್ಮ್.
ಸಣ್ಣ ಮಕ್ಳಿಗೆಲ್ಲ ಕೊಟ್ಟು. ಆಮೇಲೆ ಮನೆಗ್ ಬರ್ತಾರ ಮನೆಗ್ ಬಂದು ನಮಗೆ ಎಲ್ಲ ಕೊಡ್ತಾರ ಮನೆಯಿಗೆ. ಹೋಗಿರ್ತಾರ ಹ್ಮ್ ಹ್ಮ್ ಅನ್ಸತಿವೆ. ಎಲ್ಲರಿಗೆ ಅನ್ಸತಿವಿ ಯಾರು ಕಾಂತಾರೆ ಹುಡುಗ ಸಣ್ಣ ಮಕ್ಳು ಅವ್ರಿಗೆರಿಗೆಲ್ಲ ಅನ್ಸತಿವಿ.
ಅಂಚಿಸತರಲ್ಲ ಏನ್ ಏನ್ ಸ್ವೀಟ್. ಮಾಡ್ತೀರಿ ಹಬ್ಬಕ್ಕೆ ಸ್ಪೆಷಲ್.
ಸ್ಪೆಷಲ್ ಮಾದ್ಲಿ ಮಾಡ್ತೀವಿ ಚಾವಂಗಿ ಮಾಡ್ತೀವ ಅಕ್ಕ ಅವತ್ತಿನ ದಿನ ತಿರ್ಗಾ ದಿನ. ಚಿಕನು ಮತ್ತೆ ಕುರಿ ಸಾಂಬಾರು ಪಲ್ಲಾವು. ದುರ್ಗಾ ದಿನ ಇರ್ತೈತ ಅಕ್ಕ ಹೂನಕ ಎರಡು ದಿನ ಮಾಡ್ತೀವಿ.
ಹೌದೇನು.
ಜರಿ ಜೋರ್ ಇರ್ತೈತಿ ಹಬ್ಬ ಮಾದಲಿ ಗಿದಲಿ ಇಲಿಂದನೇ ಸ್ಟಾರ್ಟ್ ಆಗಿಬಿಡ್ತದ ಹಬ್ಬ.
ಹಾ.
ಹ್ಮ್ ಮಾದಲಿ ಮಾಡ್ದಾರಷ್ಟ. ಹ್ಮ್ ಮದ್ಲಲಿಂದಾನೇ ಸ್ಟಾರ್ಟ್ ಆಕೈತ ಹಬ್ಬಾ ಬರ್ಜರ ಚೆನ್ನಾಗಿರ್ತತಿ. ಕ್ಕ ಜೋರ್ತತ್ ಹಬ್ಬ ಮಾತ್ರ.
ಹಳ್ಳಿಗ್ ಹರ್ಗಳಳ ಬಾಳ. ಚೆನ್ನಾಗ್ ಮಾಡ್ತಾರ ಬಾಳ ನಡೆಸ್ತಾರೆ ಇನ್ನ ಪದ್ದತಿಗಳು ಹಳ್ಳಿ ಊಗಳಾಗೆಲ್ಲ.
ಹ್ಮ ನಕ್ಕ ನಾವ್ ಈಗ್ಲೂ ನಡಸ್. ಕ್ಕಾ ಒಟ್ಟು ಗುದ್ಲಾಕಿದಾಗಲ ಇದಾನೂ ನಾವ್ ಏನು ನೀಚಿಸಿನಲ್ಲ ಏನು ತತ್ತಿ ಸಮಯ ಉರಲ್ಲ ಮನ್ಯಾಗ.
ಹೌದಾ..... ಅದು ಮುಸ್ಲಿಂ. ದೇವ್ರ ಅಂತಾರಲ್ಲಾ ನಾನ್ವೆಜ್ ತಿನ್ಬಾರ್ದ ಅಂದ್ರನು.
ನಾವ್ ಅವೇಗಿಂದ ಯಾರಲ್ಲಾ ನಡಸಿ ಅಂತ ಬಂದರಲ್ಲಕ್ಕ ನಾವ್ ಮಾತ್ರ ಯಾರು ಇಲ್ ಗುದ್ಲಾಗ್ಯಾರ ಅಂದ್ರ ಯಾರು ತರಲ್ಲಕ್ಕ. ನೀಚ ಚಿಕ್ಕನು ಹ್ಮ್ ತತ್ತಿ ಸಮಯಕ್ಕೆ ತರಲ್ಲ ತರ ತರ್ತಾರ ನಮ್ಮ ಮನೆಗೆಲ್ಲಾ ನಡ್ಸ. ತ್ತ ಬಂದ್ ಬಿಟಾರಲ್ಲಾ ತತ್ತಿ ತರಲ್ಲ ಒಂದ ಏನೇನು ತರಲ್ಲಕ್ಕಾ ತಿಂದ ಒರಗ ತಿಂದು ಮತ್ತೆ ಮೈ ತಕ್ಕೊಂಡ ಒಳಾಕ್ ಬರ್ಬೇಕು ಯಾಕಂದ್ರ ಮನೆ ತೊಳಿದಿರ್ತಿವಲ್ಲ
ಮನೆ ಬಳದಿರ್ತೀರಲ್ಲಾ
ಗೆ ಹ ಎಲ್ಲ ಹೊರಗ ಮುಗಿಸಿಗ್ಯೆಂಡ ಹೊರಗ ಮೈ ತೊಕೊಂಡು ಮತ್ತೆ ಒಳಕ್ ಬರ್ಬೇಕಕ್ಕಾ ಹಂಗ್ ಮಾಡ್ತೀವಿ ಹಬ್ಬಾನ
ಹ್ಮ ಅಂದ್ರೆ ಇದು ಸ ಬಕ್ರಿ ಎಲ್ಲ ಓದ್ಸಿ ಆದ್ಮೇಲೆ ಮಾಡ್ಕೊಂಡ್ ಮರ್ದಿನ ಮಾಡ್ಕೊಂಡ ತಿಂತೀರೇನಲ್ಲಾ ನಾನ್ ವೆಜ್
ಅಕ್ಕಾ ಕತ್ಲ ರಾತ್ರಿ ಯಾಗಿ ತಿರ್ಗದಿನ ದೇವರ್ ಸಾಯ್ತವಲ್ಲ ಅಕ್ಕ ಆವತ್ ಮತ್ತ ನಾನ್ ವೆಜ್ ಮಾಡಿ ಅವತ್ತ ದೇವ್ರ ಒಳಿಗೆ ಹೋಗಿ ಬಂದ ಮೇಲೆನೆ ಕುರಿ ಊಟ ಮಾಡ್ತೀನಿ
ಅಂದ್ರ ದೇವ್ರನ್ನ ಕಳಸಿ ಆದ್ಮ್ಯಾಗ ಊಟ ಮಾಡ್ತೀರಿ
ಹ್ಮ್ ಅಕ್ಕಾ ದೇವ್ರ ಕಳಿಸಿ ಆದ್ಮೇಲೆ ಊಟ ಮಾಡೋದು ಅವ ಎಲ್ಲಾ ಮಾಡಿ ರೆಡಿ ಮಾಡಿ ಕೆಂಡ್ರ ಅದಕ್ಕೂ ಸಕ್ಕರೆ ಹೊಯಿಸ್ಕೊಂಡ್ ಬರ್ತವಿ ಮತ್ತೆ ಅವಾಗ ಮಂಡಾ ಅದಕ್ ಮಂಡಾಳ ವಯಸ್ಕೊಂಡ ಬರ್ತೀವಿ ಹೋಗಿ ಮಂಡಾಳ್ ವಯಿಸ್ಕೆಂಡ ಬಂದು ಅದನ್ನ ತಂದು ಸಾರಿಗೆ ಹಾಕಿ ಸಾಂಬಾರ್ ಗೆ ಹಾಕ್ತಿವಿ ಸ್ವಲ್ಪ ಒಂದು ಆಳ್ಡ್
ಮಂಡಾಳ್ ಓದಿಸ್ತೀರಾ.
ಹ್ಮ್ ಸಾಯ ದಿನ ಮಂಡಾಳ ವಹಿಸ್ತೀವ ಪಸ್ನೆ ದಿನ ಸಕ್ಕ್ರೀ ವಹಿಸಿರ್ತಿವ ಏಳ್ ದಿನ ಸವಾರಿ ದಿನ ಸಕ್ರೀ ಮತ್ತೆ ಕತ್ಲ ರಾತ್ರಿ ದಿನ ಸಕ್ರಿ ವಯಿಸಿರ್ತೀವಿ ತಿರಗಾ ಸಾಯೊ ದಿನಾ
ಹೂ.
ಮಂಡಳ ವಯಿಸ್ತೀವಿ ಮಂಡಳ ವಯಿಸಿ ತಂದ ಅವನ್ನ ಸಾರಿಗೆ ಹಾಕ್ತಿವ ಒಂದ್ ರೊಸ್ ಹೌದ ಅದನ್ನ ಮೂರು ದಿನದಕ್ ತಕ್ಕನ ಗಡಿಗೆ ತೊಳೆಲ್ಲ ನಾವು
ಹೌದಾ ಹ್ಹ
ಮೂರ್ ದಿನದ್ ಜಾತ್ರೆ ಅಂತ ಮಾಡ್ತಾರಲ್ಲಕ್ಕಾ ದೆವ್ರದ್
ಹೌದೌದು.
ಹ್ಮೂ ಆ ಜಾತ್ ತ್ರೀ ದಿನಾನೇ ಆತ್ ವರಕ್ ಗಡಿಗಿ ಗಡಿಯಾಗೆ ಸಾರ್ ಮಾಡ್ತೀವ ಅವತ್ತಿನ ದಿನ ಹೋಗಿ ಗಡಗಿ ಕೊಂಡ್ಕೊಂಬಂದು ಗಡಿಯಾಗಿ ಮಾದ್ಲಿ ತುಂಬಿ ತಿರ್ಗದಿನ ಅದನ್ನ ಎಕ್ಸ್ಚೇಂಜ್ ಮಾಡಿ ಆ ಗಡಿಗ್ಯಾಗ ಕುರಿ ಸಾಂಬಾರ್ ಮಾಡ್ತೀವಿ.
ಅಂದ್ರೆ ಹೊಸ ಗಡಿಗೆ ತಾಂಬರ್ತಿರ ಅದನ್ ಮಾಡ
ಹ್ಮ್ ಹೊಸ ಹ್ಮ್ ಹೊಸ ಗಡಗಿನ ಅದ ಮಾಡಕಂತನೇ ತರ್ತಿವಿ ಮಾದ್ಲಿ ತುಂಬಿ ತುಂಬಿ ಆದ್ಮೇಲೆ ತಿರ್ಗ ದಿನ ಕರಿ ಮಾಡ್ತವಲ್ಲಕ್ಕಾ ಆ ಕರಿ ಮಾಡ ದಿನಾ ಅದೇ ಅದೇ ಗಡಿಯಾಗೆ ತೊಳೆದು ಅದೇ ಗಡಿಯಾಗ ಸಾರ್ ಮಾಡಿ ಎಡೆ ಹಾಕ್ತಿವಿ ಆ ಮುಚ್ಚಳದಾಗ ಎಡೆ ಹಿಕ್ತಿವ್ ದೇವ್ರ ಮುಂದೆ
ಅಬಾಬಬಬ
ಹಿಂಗ್ ಮಾಡ್ತೇವಿ ನಾವು.
ಚೆನ್ನಾಗ್ ಮಾಡ್ತಾರೆ ಬಿಡು ಅಂದ್ರೆ ನಿಮ್ ಊರ್ ಕಡೆಗೆಲ್ಲಾ
ಹ್ಮ್ ಮ ಬಾಳ ಚೆನ್ನಾಗ್ ಮಾಡ್ತಿವಕ್ಕಾ
ಹೌದು ಇದು ಸಾ ಅದಾದ್ಮ್ಯಗ ಮೂರ್ ದಿನಕ್ಕ ಏನೊ ಸಣ್ಣ ಪೀರಲ್ ದೆವ್ರ ಕುಂದರ್ತಾನ ಅಂತಲ್ಲಾ
ಹ್ಮ್ ಹ್ಮ ಪಿರ್ಲ್ ದ ಇದು ಖಾಡಿ ಪೀರ್ ಅಂತಾರಕ್ಕಾ ಅದನ್ನ ಇಲ್ಲಾ ಇಲ್ ಮಾಡಲ್ಲ ನಮ್ ಕಡೆಗೆ ಇಲ್ಲೆ ಪಕ್ಕದ ಹಳ್ಳ್ಯಾಗ ಗಾಳೆಮ್ಮ ಗುಡಿಯಾಗ ಮಾಡ್ತಾರಕ್ಕ ಅದ ಸಣ್ಣ್ ಪೀರಲ್ ದೇವ್ರನ್ನ.
ಅದು ನೀವುಮ್ ಕಡೆ ಎಲ್ಲ ಮಾಡಲ್ಲಾ
ಹ್ಮ ನಮ್ಮ್ ಕಡೆಗ್ ಮಾಡಲ್ಲಕ್ಕಾ ನಮ್ಮ್ ಊರಾಗ ಮಾಡಲ್ಲ ನಾವ ಪಿರ್ಲ್ ದೇವ್ರು ಮಾಡಿರ್ತೀವಲ್ಲಾ ಅವ್ರ ಕಾಲ್ದೀ ಪೀರ್ನ ಅಂತಂದೇಳಿ ಇಲ್ಲಿ ಇಲ್ಲಿ ಕುಂದರ್ಸ್ತಾರ ಗಾಳೆಮ್ಮ ಗುಡ್ಯಾಗ ಕುಂದರ್ಸ್ತಾರ. ಗಾಳೆಮ್ಮ ಗುಡಿಯಾಗ ಗುಂಡದಾಗ ಕುಂದರ್ಸ್ತಾರೆ ನಮ್ ಊರ್ ಪಕ್ಕ ಅಕ್ಕಾ ಪ ಪಕ್ಕನದ ಐದಐದು ಕಿಲೋಮೀಟರ್ ಮೂರ್ ಕಿಲೋಮೀಟ್ರ್ ಇಲ್ಲಿ ಗಾಳ್ಯಮ ಗುಡಿ ಆದ್ರೆ ಒಂದವರೆ. ಕಿಲೋಮೀಟರ್ ಆಗೈತಿ ಅಲ್ಲಿ ನೋಡಕ್ ಹೊಕವ ಇಲ್ಲ- ಹೋಗಲ್ಲ ಹುಡುಗರು ಗಂಡ ಹುಡುಗರುರ್ತವಲ್ಲ ಅವ್ರರು ಹೋಗಿ ನೋಡಕೊಂದ ಕಾಯಿ ಸಕರೆ ಬೇಸ್ಕೊಂಡ ಬರ್ತಾರ ಇದನ್ನ ಮಾತ್ರ ಚೆನ್ನ್ ಮಾಡ್ತಾರೆ. ಮೊಹರಂನೆ ನಾವ್ ಮಾಡದು ಚೆನ್ನಾಗಿ.
ಮೊಹರಂ ಚೆನ್ನಾಗಿ ಮಾಡಿದ ಮೇಲೆ ನೀವು ಚೆವಂಗಿ ಮಾಡ್ತಿರಲ್ಲಾ ಹೆಂಗ್ ಮಾಡದದದು.
ಅಕ್ಕ ನಮ್ಮ ಅಮ್ಮರು ಮಾಡರು ಚವಂಗಿನ ನಾನ ಒಂದು. ಎಷ್ಟ ಅಡ್ಗೆ ಮಾಡಿ ನೋಡಿ ಚವಂಗಿ ಮಾತ್ರ ಮಾಡಲ್ಲಾ ನಾನ. ಹ ನಮ್ಮಅಮ್ಮ ಮಾಡ್ತಾಳ ಕೊಬ್ಬರಿ ಹಾಕಿ ಅವನೆಲ್ಲಾ ಇಟ್ಟು ಮ್ದು. ಅದು ಚೆನ್ನಂಗಿ ಕಲ್ಲು ಬರ್ತತಕ್ಕ ಆ ಕಲ್ಲಿನ್ ಮೇಲೆನೆೇ ಇಟ್ಟನ ಹೆಂಗ್ ಚಪಾತಿ. ತುದತಿವಿ ಹಂಗಉದ್ದಿ ಅದ್ರ ಮ್ಯಾಗ ಬೆಲ್ಲ. ಮತ್ತೆ ಸೊಂಠಿ ಸೋಪ್ ಅದನ್ನೆಲ್ಲಾ ಹಿಂಗ್ ಉದುರ್ಸಿ ನನೆಗಿಡ ತರ ಅಕ್ಕ ಏನಾನ ಹಾಕಿ.
ಯಾವದ ಗೋಧಿ ಹಿಟ್ಟಿಂದ ಮಾಡ್ತಾರಾ.
ಹ್ಮ್ ಗೋಧಿ ಹಿಟ್ಟು ಎರಡ ನಮಿನಿ ಹಿಟ್ಟು ಬಿಕ್ ಮ ಗೋಧಿನ ಅಕ್ಕಿನ ಮಿಕ್ಸ್ ಮಾಡಿ. ಇನ ಒಂದ ಕಾಳ ಅಕಾತಾಳ ಅಕ್ಕ ನಮ್ಮ ಅಜ್ಜಿ. ಹ್ಮ್ ನಮ್ಮ ಅಜ್ಜಿನೇ ಮಾಡದ ಚಾವಂಗಿ ನಮಗೆ ಎಲ್ಲ ಸೆಟ್ಟಗಾಲರ್ತದ್ದಿ. ಹ ನಾವ ಈ ಹಬ್ಬದಾಗ ಚಾವಂಗಿ ಮಾಡಲ್ಲಕ್ಕ. ಮಾದ್ಲಿನೇ ಮಾಡೋದು ಮಾದ್ಲಿನೇ ನಮಗ್ ಫೇಮಸ್.
ಮಾದಲಿನೆ ಮಾಡ್ತೀರಿ ನೀವೇ ಮಾಡ್ತೇ ನೀಮ್ಮ ಅಜ್ಜಿ ಮಾಡ್ತಾರಾ.
ನಾವ್ ಮಾದಲಿ ನಾವೇ ಮಾಡ್ತಿವ ಅಕ್ಕ.
ನೀನ ಮಾಡ್ತೆ ಹೆಂಗ್ ಮಾಡ್ತಮ್ಮ ಮಾದಲಿ.
ಮಾದಲಿ ಗೋದೀ ಗೋದೀನ ಒಂದ್ ಸ್ವಲ್ಪ ಅಕ್ಕಿನ. ಬಿಸ್ಕಾಂದ ಬರ್ತೀವಿ ಬಿ ಬಿಸಗೆಬೆಂದು ಬಂದು ಅವನ್ನ ಬೇಸ್ ನೆನಾ ಕ್ತಿವಿ ಆ ಫೋನ್ ತೊಂಗಂಡ. ಮುಂಚಿತವಾಗಿ ಒಂದ್ ತಾಸ ಮುಂಚೆವಾಗಿ ನೆನಕ್ಕಿ. ಆಮೇಲೆ ಎಲ್ಲಾ ಒಲೆಗಿಲಿ ಬಳ್ಕೊಂಡು ಇದು ಮಾಡ್ತೀವಿ. ಹ ಎಂಚಿಟ್ಟ ಆ ಸುಟ್ಟ ಸುಟ್ಟಂಗಲೆ. ಸುಟ್ಟ ಸುಟ್ಟ ಸುಟ್ಟಂಗೆಲ್ಲ ಮ್ಯಾಲ ಸ್ವಲ ಸ್ವಲ್ಪ. ಬೆೆನ್ಸಿ ಬೆನ್ಸಿ ಎಲ್ಲ ಒಂದ್ರ ಮೇಲೆ ಒಂದ್ ತೆಕಬೇಕು. ಅದಕ್ಕನೆ ಕೈಲ ಇದ್ದೇನೆ ಮಿದ್ದ್ ಬಿಡ್ತಿವಿ ಅದು ಮಾದಲಿನ. ಕೈದ ಹ್ಮ ಕೈಲ್ದೇನೆ ಹಿಂಗ ಚೆಂಗಾ ನಾದತಿವಿ ನೋಡಕ್ ಹಂಗ ನಾದಿ ಕೈ ಬಿಟ್ಬ ಬಿಡ್ತೀವಿ. ಎಲ್ಲಾ ನುಣಗ ಆಗತಕ ಮತ್ತೆ ಮರ ತಗೊಂದ. ಹಿಂಗ ಎಲ್ಲಾ ಎಗಳಿಸಿ ಹ ಎಲ್ಲಾ. ಯಾವ್ಯಾವ್ದ ಉತ್ತಿರ್ಸುತ್ತ ಅದನ್ನೆಲ್ಲ ಆರಿಸಿ ಅದನ್ನೆಲ್ಲಾ ಸೈಡ್ಗಯಿಡತವಿ ಅಂತ ಸೈಡ್ಗಿಟ್ಟು.
ಹ್ಮ.
ಆಮೇಲೆ ಸೊಂಟಿ ಸೊಪು ಇದನ್ನೆಲ್ಲ ಕಲಸಿ.
ಬೆಲ್ಲ ಹಾಕ್ತೀರಾ ಸಕ್ಕರೆೆ ಹಾಕ್ತೀರಾ.
ಏ ಬೆಲ್ಲ ಹಾಕ್ತಿವಿ ಸಕ್ರರೆ ಮಾತ್ರ ಹಾಕಲ್ಲ ಅದ.
ಬೆಲ್ಲ ಹಾಕ್ತೀರಾ ಬೆಲ್ಲ ಹಾಕಿದ್ರನೇ ಟೇಸ್ಟ್ ಬರದಲ್ಲ.
ಹ್ಮ್ ಬೆಲ್ಲ ಹಾಕಿದ್ರ ಚೆನ್ನಾಗಿರ್ತದ ಅಕ್ಕ ಸಕ್ಕ್ರರೆ ಹಾಕಿದ್ರ ಅಷ್ಟಕ್ಕ ಅಂತ ಇಸ್ಟಕ ಅಂತ ಅಲ್ಲ.
ಹ್ಮ್ ನಮಗೆ ನಾವು ಮಾಡೋದಿಲ್ಲ ಅದು ಹಬ್ಬ ಆಚರಣೆ ಮಾಡದಿಲ್ಲ. ಬರೇ ದೇವ್ರಿಗೆ ಹೋಗಿ ಸಕ್ಕರೆ ಒಚ್ಕೊಂಡ ಬರ್ತೀವಲ್ಲಾ. ಅವ್ರ ಇವ್ರು ಬೇರೆ ಪರಿಚಯರವರು ಕೊಟ್ಟಿರ್ತಾರಲ್ಲ.
ಒಬ್ಬೊಬ್ಬರು ಮಾಡಲ್ಲ ಹೌದು ನಾನ ಹೊಸಪೇಟಗೆ. ಇಬ್ರು ಮೂವರೆಗ ತಗೊಂಡ್ ಹೋಗ ಕೊಟ್ಟೇನಿ ನಾವು ಮಾಡಲ್ಲೇ ತ. ಮನಯಾಗ ನಮ್ಮ ಮಣಾಗ ಮಾಡಲ್ಲ ಅಲ್ಲಿ ತಾಂಬಾ ಅಂತಾರಲ್ಲ ಹ್ಮ ಕರ್ಪ. ಏ್ ನಮ್ಮ್ಡೆಗ್ ಹಿಂಗ್ ಮಾಡಲ್ ಬಿಡು ಅನ್ನ ಅಂದೇಳಿ ಅಂತರ್ ಕರಕ್ಕ.
ಹ್ಮ್ ನಮ್ಗೆ ಬೇರೆಯವರು ಕೊಟ್ಟಿದ್ದೆ. ಬೇರವರೇ ಕೊಟ್ಟಿರ್ತಾರಲ್ಲ ಅದೇ ಗೊತ್ತು ಮುಸ್ಲಿಮ ಪರ್ಚ ಇರೋರು ಚ. ಹಗೆ ಕಳಸಿದ್ರು ಹ. ಹಓ ನಮಗ್ ಅಷ್ಟು ಟೇಸ್ಟ್ ಬರಲ್ಲ ಅವ್ರ ಟೇಸ್ಟ್. ನಾವ ಒಂದ್ಸಲ ಪ್ರಯತ್ನ ಕೂಡ ಮಾಡಿಲ್ಲ ಅದಕ್ಕೆ ನ ಹೆಂಗ. ಮಾಡದಂತ ನಾನ್ ನಿನ ಕೇಳ್ದ ಎಲ್ಲ ಮಾಡ್ಬೋದು. ಟೇಸ್ಟ್ ಹೆಂಗಿ ಇರ್ತತೆ ಅಂತ ಹೇಳಿ ಊಟ ಎಲ್ಲಾರು ಮಾಡಿದ್ರ ಮನೇಲಿ.
ಹ್ನ ಅಕ್ಕ ಎಲ್ಲಾರು ಮಾಡಿ ನಿಮ್ದಕ್ಕ.
ಹ್ಮ ಆಯ್ತು ನೋಡಮ್ಮ ಊಟ ಮಾಡ್ಕೊಂಡೆ ಕುಂತಿದ್ದೆ ಅದಕ್ಕೆ. ಹಬ್ಬ ಹಬ್ಬದಾಗ ಜೋರ ಇದಳ ಗಲಾಟೆ ಬಿಸಿ ಇದಳ್ತಡೆ ಮಾತಾಡೋಣ ಅಂತ ಮಾಡ್ದ ನ. ಆಮ
ಹ್ಮ ಅಕ್ಕ ಬಾಳ ಹೂನ ಅಕ್ಕ ಎಲ್ಲಾರ ಆರಾಮದಿರಕ್ಕ ನೀವ್ ಆರಾಮದಿರ್ಲ್ಲಕ್ಕ.
ಹೌನಮ್ಮ ಆರಾಮದಿನಣಮ್ಮ ಸರಿಮ್ಮ ಮತ್ತೆ ಮಾಡತನಿಮ್ಮ. ಹ್ಮ್ ಸರಿಮ್ಮ ಆಯ್ತು.
ಹ ಸ